ಹಲೋ ಹ ಸಕಾರ ಸಹಕಾರ ಏನ್ ಮಾಡದ್ರ ಹಲೋ ವಕರಿ ಕೇಳಒಲತ್ತೋ
ಹಾ ಆ ಇದೊಂದ ಅಂಗಣ ಹಸ್ತೇನ ಪದ್ಯ ಹಲೋ ಹಾ ಈ ಕೇಳತ್ವಾ ಈ ಕೇಳತ್ವಾ ಹಲೋ
ಅ ಮಾಡತ್ತಿ
ಏನ್ ನೋಡಪಾ ಈಗ ಸ್ವಲ್ಪ ಇಲ್ಲಿ ಟ್ರಿಪ್ಪಿಗೆ ಬಂದಿದ್ವಾ ಒಂದರು ಸುತ್ತಾಡಕ್ ಹೇಳಿದನ ನೀನ್ನೇನ್ ಹೇಳಿದಲ್ಲ ಊಟದ ಇಲ್ಲ ಏನೋ ಮಾಡಲ್ ನೋಡ ಈಗ ಮುಂದ್ ಮಾಡ್ಬೇಕು ಎಲ್ಲರೂ ಹೋಟೆಲ್ದಾಗ ಟ್ರೈನಗ ಹೊಂಟಿವಲ್ಲ ಎಲ್ಲರ್ ನಿಂದ್ರ ಸಿದರ ಅಂದ್ರ ಮಾಡಬಕ್ ಆತ
ಹ್ಮ ನಾನು ಇಲ್ಲಿ ಸ್ವಲ್ಪ ಮನಿ ಬಾಜು ಮನಿ ಓಪಲಿಂಗ್ ಇತ್ತಪ್ಪಾ ನಮ್ ದೋಸ್ತ ಅಂದ
ಹ ಹಾ ನಿಮ್ಮ್ ನಿಮ್ ದೋಸ್ತದ ಲೇ
ಹ್ಮ್ ನಮ್ ದೋಸ್ತಂಗ ಸಮರ್ಥ ಕಮಕ್ಯರಿ ಗೊತ್ತ ಇರಬೇಕ
ಹಾ ಹಾ ಹಾ ಹಾ ಗೊತ್ತು ಗೊತ್ತು ಇಲ್ಲೇ ನಮ್ ನಮ್ಮ್ಊಡಳ ಟ್ರಿಪಿ ಬಂದ್ ನೋ
ಹ ಏ ಅವಲ್ಲಾ ನಿಮ್ ಜೊತೆ ಬನಕಟ್ಟಿ ಬಂದಾನ ಇ ಒ ಸಮರ್ಥಕಮಕ್ಯರಿ
ಅವ ಕಮ್ಕೇರಿ ಅದ ಕೇಳದಪ್ಪ ಬೆನ್ಕಟ್ಟಿಗೆ ಅವ ಅಲ್ಲ ಮತ್ತೊ ಸಮಾರ ಬೆೆನಕಟ್ಟಿದ್ದನು ಹ ಆಯ್ತಾಯಯ್ತ
ಹ ಪೂರ್ತಿ ಒಂದು್ ಕೋಟಿ ಮನೆ ಕಡಸವ್ರಪ್ಪಾ
ಒಂದ್ ಕೋಟಿ ಏನು ಒಂದ್ ಕೋಟಿ ಏನದು ಮನಿ ಮನಿ ಅಂತದ ಏನದ ಒಳಗ ಏನು ಬೆ ಬೆಳ್ಳಿ ಬಂಗಾರ ವಜ್ರಕರನು ವಜ್ರಕನು
ಮೊದ್ಲ ಪುಲ್ ಶ್ರೀಮಂತ್ರ ಅವ್ರ ಶ್ರೀಮಂತ್ರ ಅವ್ರ ಹ ಅದ್ ಶ್ರೀಮಂತ್ರದ್ರ ಮತ್ ಐವತ್ತು ಅರವತ್ತು ಎಕರೆ ಹೊಲ ಐತಿ ಕಬ್ ಹಸ್ತಾರ ಕಬ್ ಮ ಎಕರೆ ಒಂದು ಮೂವತ್ತ ನಲ್ವತ್ತು ಟನ್ ಕಬ್ ತೆಗೆ ತಾರ
ಹಾ ನಲವರ್ಟನ್ ಕಬಬಬ ಹಾ ಹಾಬಬ ಹಯ್ ಮನಿ ಒಂದ್ ಕೋಟಿ ಮನಿ ಅಂತದ್ ಏನನ್ ಕಟ್ರ ಮನೆಗ
ಮನೆ ಬಾರಿ ಮಾಡ್ಸಾರ ಆಟ ವಾಸ್ತುಶಿಲ್ಪ ಅಂದ ಒಗ್ದಿ ಚಲೋ ಮಾಡ್ಸಾರ
ಹಾ ವಸ್ ವಾಸ್ತುಲೆ ಅಗದು ವಾಸ್ತುಲೆ
ಹ್ಮ್ ದೇ ದೇವರ ಮನಿ ಕಡ್ಸಾರ ಬ ಅದ ಮಲಗು ಕೊನೆ ಚಲೋ ಚಲೋ ಏರ್ಪಾಟ್ ಮಾಡಾರ ಹ್ಮ್
ಇದು ಅಡಗಿ ಮನಿ
ಒಟಮ್ಮ ಅಡ್ಗೆ ಮನೆ ನೋಡಿದ್ರಿ ನೀ ಕಮ್ಮಸ್ತ ಅದಕ್ ಅಂಗಪಡ್ಸಾರ
ಹ
ಕುರ್ತ ದೋಡ್ದ ಮತ್ತ ಅದ್ರ ಊಟಕ್ಕೆ ಹ ಫುಲ್ಲ ಪೂರ್ತಿ ಮತ್ತೆ ಹೊರಗದು ಈಗ ಇದು ನಗರಗದಾಗ ಕಟ್ತಾರಲ್ಲ ಹಂಗ ಹಳೆ ಕಟ್ಟ
ಹ ಹಾ ಹಳ್ಯ ಕಟ್ರನು ಅಂದ್ರ ಹೊಲಗ ಹೊರಗ ಇದು ಕುಂದ್ರಕ್ ಜಾಗ ಇದು ತೋಟಗಾರಿಕೆ ಮಾಡಕ ಅಂದ್ರ ಕಾಯಿಪಲ್ಯ ಗೀಪಲ್ ಮನೆಗೆ ಹಾಕ್ಯರನು ಬಬ ಚಲೋ ಮತ್ ಮತ್ ಅಗದಿ ಚಲೋ ಮಾಡ್ರ ಮತ್ತ್ ಮಿ
ಚಲೋ ಆಯ್ತ್ ಚಲೋ ಮಾಡಡಾರ ಮನೆ
ಮತ್ತತ್ ಒಂದ್ ಕೋಟೆ ಅಂದ್ರೆ ಮುಗಿತ್ಲಾ ಮನ ಬರಿ ಅದು್ ಒಂದ್ೋಟಿ ಅತ್ತ ಅಂದ್ರನೆ ಮುಗಿಯತ ಮನಿ ಚೊಲೋ ಆಗೇತ್ತತ್ತ ತಕ್ಕೋಬಬೇಕು ನಾವು
ಹ್ಮ್ ಅದ ಮುಂಜಾನಂ ಅದ ಅವ್ರ ಸಂಬಂಧ ಓಡಾಡಾಕತಿದೀವಿ ಸ್ವಲ್ಪ ಈ ರಿಲೇಷನ್ಸ್ ಅದು ಬಂದಿದ್ರಂತ ಅವ್ರದದು ಅದು ಅಡ್ಗೆ ನಡಕ್ ನಾವು ಅನ್ನಿಸ್ತಿದೀವಿ ಈಗ ಸ್ವಲ್ಪ ಊಟ ಮಾಡಿ ಊಟಕ್ಕೆ ಹೊರೈ ಬಾಳತರ ಮಾಡ್ಸಾರಪ್ಪ ಊಟಕ ಊಟಕ್ಕ ಎರಡ್ ತಾವ ಒಂದು ಬಂದೆ ಉಂಡಿ
ಹಾ ಬಂದಿ ಉಂಟು ಎಲ್ಲಾರೂ ಪಲ್ಲಿಗೆ ಒಂದೇ
ಹ್ಮ್ ಎಲ್ಲರಿಗ ಒಂದು ಮತ್ ಅಕ್ಕಾರಕ್ ರ ಜಾಮುನು ಜಾಮುನು ತ್ತ ಚಪಾ ಚಪಾತಿ ಚೌಳೆ ಕಾಯಿ ಪಲ್ಯ
ಬಬ ಚೌಳ ಕಾಜು ಪನ್ನೀರ ಹಾ
ಕ ಮತ್ತು ಪಾಲಕ್ ಪನ್ನೀರು
ಪಾಲಕಪ ರಬ್ಬ ಬಬ್ಬ ಆ ಪ ಅ ಹ
ರೊಟ್ಟಿ ಮಾಡ್ತಾರಪ ಕಟಕ್ ರೊಟ್ಟಿ ತಂದು ದು ಎಣ್ಣೆ ಕರದು ಕರಕರ ಆಗ್ತಾರಲ್ಲ ಅದ್ರ ಮ್ಯಾಗ ಹ ಅದನ್ನು ಮಾಡಿಸ್ರು ಗೊಂಜಾವ ರೊಟ್ಟಿ ನಮ್ಮಲ್ಲಿ ಗೊಂಜಾವ ರೊಟ್ಟಿ ಜಾಸ್ತಿ ಇತ್ತತ್ತರ
ಹಾ ಗಂಜಾಳ ರಟ್ಟಿ ಹಾ
ಗೊಂಜಾ ರೊಟ್ಟಿ ಮಾಡ್ಸಿದ್ರು ಮತ್ತ ಮತ್ತೆ ಇ ಲೆಮನ್ ರೈಸ್ ಮಾಡ್ಸಿದ್ರು
ಹಾ ನಿಂಬಿ ನಿಂಬಿ ರೈಸ್ ಹ
ಹ ನಿ ಆ ನಿಂಬಿ ಹಣ್ಣಿಂದ ರೈಸ್ ಮತ್ತೆ ಹಂಗ ಬಿಳಿ ಅನ್ನನು ಸಪ್ರೇಟ್ ಮಾಡ್ಸಿದ್ರು ಅದ
ಹಾ ಸಪ ಹಾ ಸಾರ ಸಾರು ಮಾಡಿಸಿದರು
ಸಾರು ಸಾರು ನುಗ್ಗೆಕಾಯಿ ಸಾರ ಬರೆ ನುಗ್ಗೆ ಕಾಯ ಕಾಣಾಗತ್ತೆ ಇದು ಸಾಂಬಾರದಾಗ
ಹಬ್ಬಬ ನುಗ್ಗಿಕಾಯ ಹೊಡದ ಇವತ್ತ ಪೈಟ್ ಹಾಕುದು ರಾತ್ರಿ ಗದ್ದಾಡದು ಹ್ಮ್ ಮತ್ತ ಇದು ಏನೂ ಹೇಳಬೇಕ ಹಂತ
ಹಾ ಇಟ್ಟಿದ್ರಲೊ ಮಜ್ಜಿಗೆ ಲಾಸ್ಟಿಗಿ ಒಂದ ಮುಂದ ಎಲ್ಲರ್ಗಿ ಒದೊಂದು ಐಸ್ ಕ್ರೀಮ ಅರುಣ್ ಐಸ್ ಕ್ರೀಮ್ ಬರ್ತಾವಲ್ಲ ಅದು ಪಾನ್ ಒಂದು ಕಟ್ ಕೋಡ್ತಾರ
ಹಾ ಆತ್ಲಾ ಮುಗಿತ ಶಿಸ್ತು ಊಟ ಉಂಡ್ ಶಿಸ್ತು ಹೋಗಿ ಮಕೊಂಡ್ರ ಏನ್ ಹೇಳತಿ ನಿದ್ದಿ ಇಂತ ಬಿಸ್ಲಾಕ್ ಶಿಸ್ತು ಊಟ ಮಾಡಿ ಐಸ್ ಕ್ರೀಮ್ ಮತ್ತ ಜಗಿಂದ ಮಕೊಂಡ್ಬಿಟ್ರೆ ಮುಗತೋಡ ರಾತ್ರಿ ತ್ರಿ ಎಂಟಿ ಕೇಳುದ್ ಹುಡುಗ ಬಾರ್ ಯಾವಾರ ಮಕ್ಕೊಂಡಿದ್ದುವ ಅಂದ್ರ
ಈ ಹೊಟ್ಟ ಹಂಗ್ಲ ಯತ್ ನೋಡಿ ಗುದ್ದ ಈ ನಮ್ದು
ಹ್ಮ್
ನೀ ನೀಗ ಎಲ್ಲ್ದ ಈಗ
ಮತ್ತನಾ ಈಗ ಎಲ್ಲಿಗ ಕರ್ನಾಟಕ ಅಕ್ಕ ಮುಗಿತ ಕೇಳತ್ತ ಹಲೋ
ಹಾ ಕೆೇಳಾಗತ್ತದ
ಸ್ವಲ್ಪ್ ಇಲ್ಲಿ ಇಲ್ಲಿ ಮಲ್ನಾಡಕ್ ಬಂದಿವಲ್ಲ ಮಲ್ನಾಡಕ್ ಸ್ವಲ್ಪ ಮಳಿ ಹೆಚ್ಚಿಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ ಕಂಡಪಟ್ಟಿ ಇಲ್ಲಿ ಮಲ್ನಾಡದ ಹಾ ಕೊಡಗು ಹೋಗವಿಗ ಮಲ್ನಾಡ
ಹಾ ಹಾ ಹಾ ಅಲ್ಲ ಇವ ಸಮರ್ಥ್ಯ ನು ಹೇಳುದಂತ ಮತ್ತು ವಾಸ್ತು ಶಾಂತಿಗ್ ಬಂದಿಲ್ಲಕ್ಕ
ಅವ ಬರ್ಬೇಕಂದಪ್ಪ ಸ್ವಲ್ಪ ಅದೇನಾಯ್ತು ಸುಮ್ಮ ಈ ಕಡೆ ಕಾಮನ್ ಅಪ್ಪು ಸಿಕ್ಕದ ಸುಮ್ಮನೆ ಮತ್ ಏನತ ಅದು ನಮ್ ಹೇಳೆ ಇಲ್ಲವಾ ಮನಿ ಶಾಂತಿ ಇದ್ದುದ ಹಾಕೆ ಇಲ್ಲ ನಮ್ಗ ಏನ ಕೇಳಿಲ್ಲ ಹೇಳಿಲ್ಲ
ಮತ್ ನಾ ಕೇಳಿದನಪ್ಪ ಏಳಏನತ್ತ ಅಂದ
ಅಪ್ಪಾ ಹಂಗಿತ್ತಂದ್ರೆ ಬರ್ತಿದ್ದೇವ ನಾ ಅಲ್ಲ ಆ ಕಡೆ ಬರ್ತಿದ್ದೇವು ಈ ಕಡೆಕ ಮತ್ತಾಕ್ ಸುತ್ತಾಡ್ತಿದ್ದೇವೆ ಎಲ್ಲಿ
ಹ್ಮ್ ಈಗೇಏನ್ ಮನೆಯನವ್ರ ಜೊತೆ ಹೋಗಿರೋ ಏನ್ ಹುಡುಗೂರು ಪ್ರೇಂಡ್ಸ ಜೊತೆ ಹೋಗಿರೋ
ಅ ನಮ್ಮ ಕಾಲೇಜ್ ಫ್ರಂಡ್ ಹಳಿ ಪ್ರಂಡ್ ಅದಾರ ಹಳಿ ಫ್ರೆಂಡು ಹೊಸ
ಹಾ ಹಾ ಹ್ಮ್ ಈಗೆಲ್ಲಿ ಕೊಡಗುದಾಗತ್ತೆ
ಅಲ್ಲ
ಹೂ
ಬಾಳಪ ಹ ಉತ್ತರ ಕರ್ನಾಟಕ ಮುಗಿತ್ತ ಈಗ ದಕ್ಷಿಣ ಕರ್ನಾಟಕ ಬಂದಿವ ನೋಡ ದಕ್ಷಿಣ ಕರ್ನಾಟಕ ಸೈಡ್ ಈ ಕಡೆ ಸ್ವಲ್ಪ ಮಳಿ ಹಾ ಮಳಿ ಮಳಿ ಕಂಡಪಟ್ಟಿ ಈ ಕಡೆ ಮಳಿ ಇದು ಮಳಿ ನೇಚರ್ ಬೆಂಗ್ಳೂರ್ ಮತ್ತಪ್ಪ ಅಲ್ಲಿ ಅ ಇಲ್ಲ ಬೆಂಗ್ಳೂರ್ ಏನಿಲ್ಲ ಅದೊಂದು ಮೆಜೆಸ್ಟಿಕ್
ಹ್ಮ್
ಹಾ ಮತ್ತೇನಿಲ್ಲ ಬೆಂಗಳೂರು
ಹೂ ಹೂ ಈಗಇಲ್ಲಿ ಹೊಂಟ್ಟಿರಿ
ಈಗ ಮಲ್ನಾಡ್ ಆಯ್ತಾ ಈಗ ತಂಜಾವರ್ಗ್ ಹೋಗ್ಬೇಕಕ್ತ್ ಮಲ್ನಾಾಣ ಮುಗಿಸಿಿ ಈಗ ತಂಜಾವೂರ್ ಅಂತ ಅದ್ ಇಲ್ಲಿ ಹ ಬಾರಿ ಅದು ಪ್ಲೇಸ್
ಹೂ ಹೂ ಮುಂಜಾನೆ ನಾಷ್ಟ ಹಾ ಹಾ ಹೌದೌದು ಮುಂಜಾನೇ ಮುಂಜಾನೆ ನಾಷ್ಟ ಎಲ್ಲಿ ಮಾಡಿದ್ರಿ
ನಾಷ್ಟ ಇಲ್ಲೇ ಸ್ವಲ್ಪ ಈ ಟ್ರೈನ್ಾಗ ಹೋಗತಗೆ ಮಡ್ಯವು್ ಎಲ್ಲಂದ್ರ ಮಂಗ್ಗಳೂರ್ ಸೈಡ್ ಬನ್ ಬಂದ್ ತಿಂದೆವು ಕೊಂಡಬಿಟ್ಟಿ ಬರಿ ಬಣ್ಣ ಬಾದಾಮಲ್ಲ ಅದೇ ಬ ಕಾಯಿ ಒಂದ ಬಲಗಾಯಿ ಅಟ್ಟಿ ಇರ್ತ ನೋಡು ಅಟ್ಟು ದೊಡ್ಡದದು ಬಾನ ಕಂಡಪಟ್ಟಿ ದಮ್ಮದು ಅದು ಒಂದ ಹೂ ತರ್ತೇನ್ ತರ್ತ ಬರಿೀ ಒಂದ್ ತಿಿಂದಿ ಅಂದ್ರ ಹೊಟ್ಟ ತೊಬಕ್ ನೋಡ ಹಂತಪರಿೀ ಅದರಾ ಬಾದಾಮ್ ಬಾದಾಮ್
ಹೂ ಊಟ ಎಲ್ ಮಾಡಿದ್ದ
ಊಟ ಈ ಏನ ಏನ ಮಾಡಿಲ್ಲ ನ ಅಂದ್ರ ಇಲ್ಲಿ ಿಪ್ಪಿರ ಏರಪ್ಪಿ ಊಟ ಅಂದ್ರ ಪ್ರಸೀಳಕ್ ಬ್ರಣ ಊಟ ಒಂದೊಂದ್ ಸತಿ ಜಲ್ದಿ ಆಗ್ತದ ಒಂದ್ ಸತಿ ಹನ್ನೊಂದ ಆತದ ಊಟ ಒಂದೊಂದ್ಿ ಹಯ್ತ ಅಂದ್ರ ಮೂರ ಮೂರಕ್ಕ ನಾಕಕ್ಕ ಹಂಗ ಊಟ ಹ್ತ ಹೂ
ಹಾ ಹಾ ಈಗ ಕೇರಳಕಂಟ್ರರಿ
ಹೂ ಕೇರಳಕೊಂಟಿವ್
ಈ ಮಿ-ಮೀನಿನ ಊಟ ಮಾಡ್ಬರ್ರಿ ಮೀನಿನ ಊಟ ಹೂ ಮೀನಿನ ಊಟ ಮಾಡ್ರಿ ಮೀನು ಮೀನು ಚಲೋ ಕೊಡ್ತಾರ ಅಂತ್ ನೋಡು
ಹಾ ಅದೇ ಮೀನ್ ತರ ಈ ಕಡೆ ಈ ಮಂಗಳೂರ್ ಸೈಡ್ ಎಲ್ಲ ಮಾಡಬೇಕನ್ನಾತ್ತೇವು ಮಂಗಳೂರ್ ಹಾಗ ಆ ಊಟದ್ದು ಐತಿ ಕಂಡಪುಟ್ಟಿ ರೇಟ ಯಾಕಂದ್ರೆ ಇಲ್ಲಿ ಡಿಮ್ಯಾಂಡ್ ಡಿಮ್ಯಾಂಡ್ ಗಲ್ಲ ಹೋಟೆಲ್ದಾಗ ಅದಕ್ ಸುಮ್ಮೇ ಅಲ್ಲಿ ಅಲ್ಲಿ ಮಾಡಿಲ್ಲ ಕೇರಳದ ಸ್ವಲ್ಪ್ ಸಸ್ತ ಆದತ್ ಅಂದ್ರು ಮಿನದ ಊಟ ಒಂದ್ ಇಬ್ರು ಹುಡುಗೂರು ಅದ್ರ ಕೇರಳದವ್ರು ಅದಾರ ನಮ್ ಕಡೆ
ಹೂ
ಚಲೋ ಕೊಡ್ತಾರ ಅಲ್ಲೇ ಮಾಡಬೇಕ್ರಿ ಅಂತಂದ ಆಯ್ತಾಯಯ್ತು ಅಂತಾರ ಈ ಸ್ಟಾರ್ಟ್ ಏನ ಆಗಿಲ್ಲ ಇಲ್ಲೇ ನಿ ನಿತ್ತವುಂತ ಅದು ಟ್ರೇನು ಚ್ ಅಂದ್ರೆ ನಿತ್ತದಿಲ್ಲಿ ಸ್ಟೇಷನ್ ನಿ ಆತದ ಐದ್ ನಿಮಿಷ ಬೋರ್ಡಿಂಗ್ ಆತಂದದ ಅಂದ್ರ ಐದ್ ನಿಮಿಷ ಆಯ್ತುವು
ಹೂ ಹೂ ಹೂ ಹ್ಮ್ ಮತ್ಕ ನಾಳೆ ಕೇರಳ ಮುಗಿಸಿ ವಾವಅವು ಮತ್ತೆಲ್ವ
ದ
ಕೇರಳ ಮುಗಿಸಿ ತಿರುವನಂತಪುರ ತಿರುಪತಿ
ಹಾ ತಿರು ಇಲ್ಲ ತಿರುಪತಿ ತಿರು ತಿರುವಣಾಮ ಕೇರಳದಾಗೆ ಬರುತ್ತದ ಅದಾದ್ಮೇಲೆ ತಿರುಪತಿಗೆ ಹೋಗ್ತೇವ ದರ್ಶನ ಮಾಡ್ತೇವ ದೇವ್ರ್ದ ದರ್ಶನ ಮಾಡಿ ಈ ಕಡೆ ಇದಕ್ ಹೋಗತೇವೂ ಅಂದ್ರ ಇದ ಚಿತ್ರದುರ್ಗ ಚಿತ್ರದುರ್ಗ ಕೋಟೆ ಮತ್ತ ಹಂಪಿ ಹಂಪಿ ಹಂಪಿ ಆಗಣ ಹಾ ಓಬವ್ವನ್ ಕೋಟೆ ಚಿತ್ರದುರ್ಗ ಹೋಗಿ ಐಹೊಳಿ ಪಟ್ಟದ ಕಲ್ಲು ಈ ಕಾಯ ಮತ್ತೀಕಡೆ ಹ ಹೋಗ ದು ಹೈದರಾಬಾದ್ ಚಾರ್ ಿ ನ ನೋಡಿ ಅಲ್ಲಿ ಒಂದೀಟ ಸಂತಿ ಮಾಡಿ ಮಾಡದಾಗಣ ಡೈರೆಕ್ಟ್ ಈ ಕಡೆ ಎಲ್ಪಾ ಬೀಮ್ರಾಯನ್ ಗುಡಿ ಕಾಲೇಜ್ ಬ್ಯಾಕ್ಟು ಕಾಲೇಜ್
ಹಾ ಹಾ ಒ ಈಗಡ ಮತ್ತೆಲ್ಲ ಈಗ ಹೋಗಿರಿ ಎಲ್ಲ ಕಡೆ ಅಡ್ಡಿ ಬರ್ರಿ ರೊಕ್ಕ ಹೆಚ್ಚಾದ್ರ ನಡೀತ
ಒಂದ್ ವರ್ಷ ಆಗಣ ಮುಂದಿನ್ ವರ್ಷ ಏನಿಲ್ಲ ಟ್ರಿಪ್ ಇಲ್ಲ ಎನಿಲ್ಲ ಇಲ್ಲ ಅವಾಜ್ ಬಾಳಪ್ಪ ಟ್ರೇನಗ ಟ್ರೇನ್ ಚಲತ್ ಟ್ರೇನ್ ಚಾಲುವಾ ಆಮೆಲೆ ಹಸ್ತಿನ್ ತೊ ಆಯ್ತು ಆ್ತು ಟ್ರೇನ್ ಚಲಯ
ಟ್ರೇನ್ ಚಲ